ಹಲೋ
ಎಲ್ಲ್ದೀರಿ
ಹರಿಿಯರ
ನಾಷ್ಟತಾ
ನಾಷ್ಟಕ ಸೈಡ್ ಹಕೈತಿ
ಹ್ಮ್
ನಮಗ್ ರಾತ್ರಿಗಲ್ಲ ಚಾಕ್ ಕುಡುದನಯ ಬಂದ್ ಗಾಡಿಯ ಕುಂತೀ ನೋ ಅವ್ರ ನಾಷ್ಟ ಮಾಡಕತ್ರ ಅಷ್ಟ ಮಾಡ್ರಿ ಮಾಡ್ರಿ ಅಲ್ಲಿ ಶಿಕಾರಪುರದ ಮಾಡ್ತೀನ ತವ್ರಿ ಅಂತ ನಾನು
ದೇವಕ್ಕಲ್ರೀ
ಹ ನೂರು ರೂಪಾಯ ಕೊಡ್ತಕ್ಕ
ಹ ಹ ಹಾಗಾದ ಅವರು ನಾವವು ಮಾಡ್ತೇವಿ ಅಂತ
ಹ್ಮ್
ನಾವ್ ಮಾಡ್ದಾಗ ಮಾಡ್ಬೇಕಿಲ್ಲ ಅಂತಾರ ಅವರು
ಅದಕ್ಕೆತ ಇ ನಾನ್ ನಿಿದ್ದೆ ಬರ್ತ್ತ್ ನೋಡ್ರಿ ಬೆಳಿಗ್ಗೆ ಜಲ್ದಿನ ಇದ್ದೇವಿ ಹೊಡ್ ತುಂಬಾತ್ತೇ ಚೇರ್ತಟ್ಟರು ನಮ
ಹ್ಮ್ ಅಂದ್ರೇನು
ಹಾ ತ
ಹ್ಮ್
ಎಮಳ ತವ ಸಪರ್ ರ
ಬಿಸ್ಕಿಟ್ ತಿನ್ನಾತಾರ ಈ ಸರ್ಕಾರಿ ಸಣ ಸ ಕರಿಗ ತಿನ್ನಿಸಬೇಕಕ್ ಇನ್ನು
ಹ್ಮ್
ಎರಡ್ ಸಾವ ಕರ ಒಡತನ್ ಅಲ್ರರಿ ಒಂದ್ ಹತ್ ರೂಪಾಯಿ ಇಟ್ಟ ಬರ್ಲಿನ್ರರಿ ನೀವಗ
ಹ್ಮ ಇ ಏ ಅಲ್ಗಡಿಯಾಗ ನೂರ್ ರೂಪಾಯಿ ತಕೊಬೇಕೇಾರ
ಹ್ಮ್
ಅವು ಈಗೇನ ರೊಕ್ಕ ಅದಾವಲ್ಲ
ಹ್ಮ್
ಅವ್ನು ಗ ಗಾಿದ
ಹ್ಮ ಏನ್ ಮಾಡತೀರಿ ಯಾವದವರು ರೊಕ್ಕ
ನೀನ್ ಕೊಟ್ಟ ನಲ್ಲ
ಯಾವಾಗ ಕೊಟ್ಟಿರಿ ನನಗ ಹಾ ಅದಾ ಹಾ ಹಾ ಹ ಬ ಇಲ್ಲ ಹತ್ ರೂಪಾಯಿ ಐತ್ ಬ್ಯಾಗ್ನಾಗ ಬಿಸ್ಕಿಟ್ ತ ಮದ್ದೆ
ಹ್ಮ ತೊ ಒಂದ ನೂರು ರೂಪಾಯಿ ತೋ ಕರ ಬರ್ತತಿ
ಹ್ಮ್ ಸಂಗೀತಾರ ಹೋಗ್ಯಾರ ನೋಡಲ್ಲಿ
ಹ್ಮ್
ಹ್ಮ್ ಹ್ಮ್
ಅಷ್ಟರು ಗಾಡಿ ಮಾಡ್ಕೊಂಡ್ ಹೋಗ್ಯಾರ ಅಂತ ಫ್ಯಾಮ್ಲಿ ಅವ್ರ ಕೆಳಗಿನ ಮನೆಯಾರ
ಹ್ಮ್
ಮಾತಬಡಕ್ಕೆ ಯಾರಿಗೆ ನನಂಗ ಮಾಡಿಲ್ಲ ಅಲ್ಲ
ನನ್ಂಗ ಮಾಡ್ಯಾರ
ಹ್ಮ ಬಾಡ ರೀ ಹಲೋ ಹಲೋ ಡಾಟಾ
ಯಾಕ
ನಾ ಇದಾಗ ಮಾಡೇನ
ಹ್ಮ್ ನೀ ಹಡೋಕಾಲ ಹತ್ತೇನಿ
ಬ್ಯಾಡ್ರೀ ಈಯ ಏ ಏನಂತ ಹ್ಮ ಇಲ್ ಮ್ಯಲ್ ಕುತ್ ಬಿಿಡಪ್ಪ ನೀನ್ ಮ್ಯಲ್ ಕುಂದರ ಏನಿಲ್ಲ ಅಲ
ಹ್ಮ್ ಹೇಳ ಏನಂತ ಏನಂತ ತನ್ ತನ್
ಏನ್ ಏನ್ ಬೇಕ ಏನ್ ತಗಂಬರ್ತೀರಿ ಅವನ್ಿಗೆ
ಏನ್ ಬೇಕಳ
ಏನ್ಕ್ಕಪ್ಪ ಜೀ
ಎ ಮತ್ತತ್ ಚ ತ್ರ ಅವ್ರ
ಅಯ್ಯ ಜೀಪದ ನೋ
ಆ
ನಿನ್ಿಂತ ಹೇಳತ ನಂತಲ್ರಿ ಒಮ್ಮೆ
ಹ್ಮ್ ತರ್ತನ ಅಂತಂದರ
ಹ್ಮ್ ತಗ ಬರ್ತಾರಂತ ಕೆ ಕೆಳಗ್ ಜಗ್ತಾನಮ್ಮ
ಹ ಏಕ ನಿಮ್ಮವು ಹೆಚ್ಚಿನಕವಾ
ಏನ್ಂತ
ಹಾ
ಕದ್ ಮಾಡಿ ನೀನು ಮತ್ತ ವಾಪಸು ಅವನ್ ಕೈಲೆ ಬಿಸ್ಕಿಟ್ ತಕಸ್ಕೊಂತಾರ್ ನೋಡ್ರಿ ಅವನ
ಆ
ಅವನ್ ಕೈಲ್ಲ ಬಿಸ್ಕಿಟ್
ಮಾತ್ಾಚಲ್ಲ ಹ
ಹಲೋ
ಮತ್ತ ಚಳ ಹಲೋ
ಹಲೋ
ಕೆಲಸತಿ ಎಲ್ಲ
ಹ್ಮ ಕೇಳ್ಸ್ತತ್ರಿ
ಮಾತಾ ಚಳೆ ನ
ಆ ಚ ಸ ಹಂಗ
ಕಟ್ ಮಾಡಿದ ಕೆಲ ಮತ್ತ
ಹ್ಮ್
ಹ್ಮ್
ಇದೆ ಇದೆ ಇ ಗೋಲ್ಡ್ ಬಿಿಸಕಿಟ್ ತಂದ
ಅರಿ ನಿನ್ನೆ ಅಂದಿದ್ದವ ಬಿಸ್ಕಿಟ್ ತಗೋಾನಪ್ಪಾ ಬಿಸ್ಕಿಟ್ ತಗೋಣಪ್ಪಾ ಅಂತ
ಇದ್ದಾಗ ತಿನ್ನಲ್ಲ
ಹಾ ಎಲ್ಲಾರದಾಗ ಮುದ್ದಾಮದು
ಜೋರಿ ಉಂದು
ಹ್ಮ್ ಹ್ ನ ಬಂದ ನ ಪುಟ್ಟಾಪಾಯ
ಹ್ಮ್
ಗಾಡಿ ಕೂಡ ಅಂತ ಅಂದೆ
ಇನ್ನ ಬಂದಿಲ್ಲ
ಹ್ಮ್ ನೀನ್ನೇ ನೋಡ ಫಂಕ್ಷನ್ ಐತೆ ಅಂತಂದಂತ ನ ಬಾ ಅನ್ನಕ್ ಬಾಯಿ ಬರಬಲ್ತವ ಅವಂಗ ಆ ಹೋಗ ಬ್ಯಾಡವಾ ಅವೆನ್
ಹ
ಹ್ಮ್
ಆ
ಹೇಳಿದ್ರ ಹೋಗದ. ಭೈ ಜೇಳಲಿಲ್ಲ ಅಂದ್ರ
ಅದ ಹಾ, ಹ್ಮ ಹ್ಮ.
ಏನ್
ಇಷ್ಟ ಮತ್ತೆ ಹೇಳಿದ್ರ ಹೋಗದೇ ಹೇಳಿಲ್ಲ ಅಂದ್ರೆ ಬೇಡ. ಹಂತ ಹ್ಮ್
ಅದ ಸುಮ್ನ ಆಗಿ ಬಿಟ್ಟನ ನಾನ್.
ಹ್ಮ
ಅಲ್ಲಾ ನೀನೇ ಊಟ ಮಾಡಪಾ ಬರ್ತೇನಿ ಅಂತಂದೇ ಅಲ್ರರಿ ಕರ್ದೇ ಇಲ್ಲ ಅಲ್ರರಿ ನನ್ನ ಅಂತಂದಂತ.
ನಿ ಕೋಟ್ಟಿದ ಸಡ್ಲ ತಗೊಳ್ತದೆ ಅಂತೇ. ಹೋಗ್ಲ ಬಿಡ ಹ್ಮ.
ಯಾರ್ಲದೇ ಈ ಮಾಮೂಲಿ ಏನ ಹೆಂಗ ಹಂಗದೇ ಇದೆ.
ಹ್ಮ್ ಔ ಊಟಾನೂ ಮಾಡಲ್ಲ ಪ ಏನೋ ಚಿಕ್ಕನ್ ಅದು ತಿಂದಿರ್ಬೇಕ ಅಲ್ಲಿ ಹೊರಗ,
ಹ್ಮ್
ಮತ್ತ ಅವ್ರಿಗಿ ಪುಟ್ಟಣ್ಣ
ಹ್ಮ್ ನಿಮ್ಮಪ್ಪ ಫೋನ್ ಹಚ್ಚಿದ. ಮತ್ತ ಅಲ್ಲ ಲೈನ್ಯಾಗ್ ಇರ್ರ.
ಹಲೋ ರೀ ಹಲೋ ಹ್ಮ್ ಹ್ಮ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ. ಹಲೋ ಹಲೋ ಹ್ಮ ಹಲೋ.
ಹಲೋ
ಹಲೋ ಹಲೋ ಅಣ್ಣಾತೈನಿ
ನನ್ನ ಮಾವ ಮಾತಾಡಕತ್ತಿದ್ದನು. ಕೇಳುತ್ತಾ ಇಲ್ಲ ಏನು?
ಇಲ್ಲ.
ಲೈನ್ ಚೆನ್ನಾಗೈತೆ ನೀನೇ ಹೇಳೋದು ಹೇಳುತ್ತಾ ಇದೆ.
ಹೌದಾ... ನೀವು ಮಾತಾಡೋದು ಕೇಳಿಸುವುದು ಇಲ್ಲ.
ನಾನು ನಿಮ್ಮ ಮಾಂಜಿಗೆ ಹಾಕಿದ್ದೆ ನಿನಗೆ ಹಚ್ಚಿದಾರ ನೋಡು.? ಹಾ... ನಿನಗೆ ಹಚ್ಚಿದರ ನೋಡು? ಹೌದಲ್ಲ... ಬೇಗ ಎತ್ತಾ ಹೋಗೋದು ಮತ್ತೆ? ಮಾತಾಡದ ಅಷ್ಟೇ ಕೇಳಿಸುತ್ತದೆ. ಹ್ಮ್..
ಏನು ಹೇಳಿದಿರಿ?
ಬ್ಯಾಡಿಗೆ ಹೋಗುತ್ತಿದ್ದೇನೆ, ಇವೆಲ್ಲ ಹೋಗುತ್ತಿದ್ದೀರಾ ಅಂತ ಕೇಳುತ್ತಿದ್ದಾಳೆ ನಿಮ್ಮವ್ವ?
ಹೂಯವ್ವ ನಾವೆಲ್ಲ ಹೋಗುತ್ತೇವೆ ಅಷ್ಟು ಹೇಳಬೇಕು ನೀನು?
ಅಂದ ಅಂದೇ ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದೇವೆ ನೋಡು. ಹೂ ಅಂದೆ.
ಹ್ಮ್..
ಸುಮ್ಮನೆ ಆದಳು.
ಅಂದರೆ ಅಂದ್ರು ಸಂಗೀತರು ಹೋಗಿದ್ದಾರೆ?
ಹ್ಮ್..
ಹ ಹಹ್.. ಅದು ಕೊಟ್ಟ.
ಸೌಕಾರ.
ಬಿಸಿಮಾಡು. ಆಹಾ... ಬೀಳ್ತೈತಂತ ಗೆಟ್ಟಾಗ ಹಿಡಿದುಕೊಂಡಿದೆ.
ಹೂಮ್....
ಬೀಳುತ್ತಾನಂತೆ.
ಹಾ..
ಕುಂತಾನೆ.
ವೈಷ್ಣವ
ವೈಷ್ಣವ ಓ...
ಹೆ... ಯಾ.... ಆ.. ಆ...
ದೇವರ ಮನೆ ಕಡೆ ಆ ಫ್ರಿಜ್ಜಿನಲ್ಲಿ.
ಹೂ... ಹೂ... ಹೇಳು?
ದೇವರ ಮನೆ ಕಡೆ ಆ ಒಂದು ಮೂಖ ನೋಡುತ್ತಾನೆ, ಈ ಕಡೆ ಸಂಜೆ ಈ ಒಟ್ಟು ಮೂಖ ನೋಡಿ ಅವಕ್ ಅವಕ್ ಅಂತ ಎರಡು ಮಾಡುತ್ತಾವೆ.
ಹ್ಮ್... ಹ್ಮ.. ಹ್ಮ್... ಹ್ಮ... ಹಾ...
ಹೂ.... ಹೌದಪ್ಪ ಹೂ...
ಹ್ಮ್ ಏನಂತ
ಜಿಜಿಯಂಂತ
ಹ್ಮ್ ಜಿ ಜಿ ಜಿ ಜಿ ನಾಳೆ ಸಂಡೆ ಸ್ವಲ್ಪ ಅದ ಇಿಲ್ಲ ಚಿಕನ್ ಕುದಸ್ತ ಅಲ್ಲಾ ಆಗ್ರ ಅ ನೀರ್ ತಗದು ಅನ್ನದಾಕಲ್ಲ ಶ ಹಣಸ
ಚಿಕನ್ ಅಲ್ಲದು ಮಟನ್ ಕುದಸನ್ನ್ತಾರಂತ ಹ್ಮ್ ಚಿಕಾನಕ್ಕೂದ ಉತ್ತ
ಹ್ಮ್ ಅದನ್ನ ನಾನು ಹೇಳಿದ್ದೆ
ಕತರ ಮನೆಯಗ
ಮತ್ತೆ ಇರಲ್ಲಾನ
ಹಂಗಲ್ರಿ ಮ ಬಾಡಿಗೆ ಇಿಲ್ಲ ನನ್ನೇ
ನಾಳೆ ಯಾವ ಬಂದಿಲ್ಲ ಬಂದ್ರ ಮತ್ ನ ಹೋಗದ ಬರಲಿಲ್ಲ ನರ್ಮನೆ ಆಗಿರದು
ನಾ ಮಧ್ಯಾಹ್ನ ತಗೊಂಬ ಬನ್ನಿ
ಹ್ಮ್
ಹ್ಮ್ ತರ್ತೀರನ್ನ ನಾನ್ ಚಿಕನ್ ತಂಬರ್ತೀರಿ
ಬೇಡಣ ಮತ್ತೆ
ಇ ಮಾಡತಿ
ನೀ ಏನ್ ಮಾಡ್ತಂದ್ರೆ
ಅಲ್ರರಿ ತರ್ತಿರೇನ್ರರಿ ಅಂತೆತಂದ್ರ ಮಧ್ಯಾಹ್ನ ತಗೊಂಬ್ರಿ
ಹೂನುಮ್ಮ
ಹ್ಮ್
ಮಧ್ಯಾಹ್ನ ಅಂತತೆ ಹ್ಮ್ ಚಾ ಕೊಡದ
ಹ ನವ ಕೂಡರ್
ಹಾ ಕುಡ ಬಂದ ಗಡೆ ನೀನ್ಚದೇ ಮ ಪ್ರತಿನ
ಸಾಕ ಹ ಸಾಕಾ
ಏನಂತೆ
ಸಾ ಕತ್ತ ಪಪ್ಪ ಪಪ್ಪ ಹ್ಮ
ಸಾಗಲ್
ಹ್ಮ್ ಹಂಗ ಕೈಯ ಕೊಟ್ಟೆ
ಆಯ ನಾವು ುಂಡು ಹಲೋ
ಆ
ಏ ಮಾಡಾಗತ್ತಾನೆ
ಏನ್ರಿ
ಇದ ಮಾಡತ್ತ ನನ್
ಬಿಸ್ಕಿಟ್ ತಿಿನ ತನ್ನೋಡಿ
ಹ
ಸರಿತತಾಡ್ರಿ ಪ ಇಡ್ಲ್ಲ
ಹಾ ಮತ್ತೆ ಯಾರ್ದ
ಹ್ಮ ಎ ಕ